ಹಲೋ ಹಾ ಆರಾಮ್ರೀ
ಆರಾಮಿದನ ನೋಡ್ರಿ
ಹೌದ್ರೀ ಅಲ್ಲ ಕತ್ರಿ ಏನ್ ಮಾಡತತರಿೀ
ಏನಿಲ್ರರಿ ನಮ್ ಸಂಬಂಧಿಕರೆ ಎಲ್ಲಾ ಇವತ್ನಗ್ ಬಂದಾರಿೀ ಅವ್ರು ಕೂಡ ಎಲ್ಲ ಮಾತ ಕೋತ್ ಕೂತ್ ನೋಡಿ ಟೈ್ ಹೋಗಿದ್ದೆ ಗತ್ತ
ಹೌದ್ರಿ ಯಾರು ಬಂದಿದಾರ
ಹ
ಬ
ಅದೇ ರೀ ನಾ್ ಊರಿಂದ ನಮ್ಮ್ ತಂಗಿ ಈ ನಮ್ಮಪ್ಪ ಅಮ್ಮ ಎಲ್ಲರೂ ಬಂದಿದ್ರಿ ನೋಡ್ರಿ ಹ್ಮ್ ಅವ್ರಾವಾಗ್ಲುೂ ಬರ್ತಾನೆ ಇರ್ತಾರೆೊಂದ್ಸಲ ಬರ್ತಾರೆ ತರವ
ಹೌದೇನ್ರಿ ಹ್ಮ ನಮ್ಮ ಅಜ್ಜಿ ಕೂಳ ಅನ್ ಮಾತಾಡ್ತನ ನಾ ಅಜಕ್ಕ ಒಳರಿಿ ಮಾತಾಡ್ತರಿ
ಏನ್ರಿ
ನಮ್ಮ ಅಜ್ಜಿ ಕೊೊಳ್ಳಿ ಅನ್್ರಿ ಮಾತಾಡ್ತರ ಏನಂದರಿೀ
ಅಜ್ಜಿಗ್ ರೆಕಾರ್ಡ್ ರೆಕಾರ್ಡ್ರ ಮಾತಾಡ
ಹ್ಮ ಹಲೋ
ಹಾ ಆಯ್ ಆರಾಮಿದೀರಿ
ಹಾ ಆರಾಮಿನಿ ಅವ್ ನೀಿ ಅರಾಮದಿಯ
ಹಾ ನಾನು ಆರಾಮಿದ್ದೇನೆ
ಹಾ ಈ ಮೇಲೆ ಎಂತ ಅವಕಲ್ಲಂತ
ಹ್ಮ್
ಹೋಗಿ ದೇಲ
ಇವತ್ತಾ
ಹ್ಮ
ಹೋಗ ಹೋಗಿದ್ದೆ ಮತ್ತ ಅಲ್ಲಿ ಏನು ಕೆಲ್ಸ ಇರ್ಲಿಲ್ಲ ಸರ್ ಏನು ಅನ್ಲಿಲ್ಲ ಅದೇ ಹೋಗಿ ಅವ್ರ ಈ ಮುಖ ತೋರ್ಸಿ ಸರ್ ಸ್ವಲ್ಪ ಊಟ ಮಾಡ್ಕೊಂಡ್ ಬರ್ತನ್್ರಿ ಅಂತ ಬಂದ
ಹ
ಅವ್ರೇನ್ ನನ್ ಕರಿಲಿಲ್ಲ ಏನಿಲ್ಲ ಬಿಟ್ಬಿಟ್ಟೆವತ್ ಹೋಗಿಿಲ್ಲ
ಬೇಷ್ ಮಾಡದು ನವು ಹೆ ನದ ಮತ್ತೇನ್ ಬರ್ತಿ
ಏ ಶನಿವಾರ ಬರ್ತ ನಾಯ್
ಯ್ ಬಾರ ಹೇಳೇಳ್ಬಾ ಹನ್ಾಗನ ದೂಖತ್ತ
ಹ್ಮ್ ಅದೇ ಹೇಳಿ ಬರ್ತೇನೆ ಈ ಸಲ ಬರ್ತೇ ಹ್ಮ್ ಹ್ಮ್ ವರ್ತಣ
ಹ್ಮ ಆರಾಮಿದಲ್ಲ
ಹ್ಮ್ ಆರಾಮೇದಿನಿ ತೆಳ್ಳಗಾಗಿ ಎ ಆಯ್ತ ಮತ್ತ ತೀರಾ
ಆ
ಕೆಳ್ಳದಾಗಿನ ಮತ್ತಂದೆ
ಹ್ಮ ಮತ್ತತ್ ಆಗಲ್ಲಕ್ಕೆ ಹೋಗದು ಹೂ ಮಾಡ್ಬೇಕಲ್ಲ ಅದಕೆ ಬಾ ಒಂದರಲ್ಲಟ್ಟು ಆಯೋ
ಕ ಕ್ರ ಬರ್ತಿ
ಹ್ಮ್ ಊಟ ಏನ ಆದ ಇವತ್ತು
ಏನಿಲ್ಲ ಅನ್ನ ಸಾರ್ ಇರ್ಬೇಕೇನ
ಹಾ ಹಾನಕ್ಕೆಲ್ಲ ಈ ಸಲ ಬಂದ ಇಷ್ಟೊಂದು ರೊಟ್ಟಿ ವೈಯಾಕತನ ಹ್ಮ ಶೇಂಗಾ ದಿಂಡಿ ತಾರಸಿಕಾರ ಕಾರಿಹಳ್ಳ
ಹ್ಮ್ ಸ್ವಲ್ಪ ಊ ಚೆನ್ನ್ ಬಿತ್ ಅಂದ್ರೆ ಏನ್ ಅನ್ಸಲ್ಲಷ್ಟ
ಹ ಈ ಸೌನ್ ರೊಟ್ಟಿ ವಯಕ ತಗ ಕೊಡ್ಲೇ ನಿಮ್ಮ ಅವ್ವಗ
ಹಾ ಕೊಡ
ಇಲ್ಲದ ತಲೆನುಸಕತಾದ
ಯಾರ ಮಮ್ಮಿಗೆ
ಅದು ಒ ಕಣ ಮುಚ್ಚಕೊಂಡ ಹ ಮುಸ್ತಕ ಒಮ್ಮೊಮ್ಮೆ
ಹ್ಮ್ ಹ್ಮ್ ಹ್ಮ್
ತಲೀ ನುಸಿತಂದ್ರ ಆಕೆಗೆ ಅರಿವು ಇರಲ್ಲ
ಮತ್ತತ್ ಹಂಗೆ ಆಗ್ಯದ ಮೊದಲ ಇಡ್ಕೊಂಡ್ ಮಕ್ಕೊತ್ತಳಲ್ಲ ಹಂಗೆ
ಹ್ಮ್ ಎತ ದಿನ ಬಂದಿಗಳತ್ತು ಶ್ರುಕವಾರಾ ಬರ್ತ್
ಹಾ ಶುಕ್ರವಾರ ಬರ್ತಿ
ಬಾಾ ಸೊಂಡ ಕೊಂಡ
ಹ್ಮ್
ಊಟ ಬರಬರಿ ಆಗಂಗಿಲ್ಲ ನಿನಗೆ ಇಲ್ಲಿ ಕೊಡ್ತಾ ನೋಡ ಐ ಹಲೋ
ಹಾ ಹಲೋ
ಹಾ ಹೇಳ್ರ ಹಲೋ
ಅದೇ ನಿಮ್ಮಮ್ಮಂಗ ಸ್ವಲ್ಪ ತಲೆ ನೋ್ಲಕ್ ಆತ್ತತದ ಅಂತಲ್ರಿ
ಹಾ ಹೌದ್ರೀ ತಲೆ ನೋಯ್ತಾ ಇದೆ
ನೋಡ್ರಿ ಸ್ವಲ್ಪ ಹಂಗೆ ಜರಾ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ರಿ ಒನ್ ಸೈಡೆಡ್ ಹೆಡ್ಡಕ್ ಅದ್ದು ಅವ್ರಿಗೆ
ಹ್ಮ್ ಹೌದ್ರೀ ಮೈರನ್ ಪ್ರಾಬ್ಲಮ್ ಇದ್ದದಗೆ ಏನ್ರೀ
ಟ್ಯಾಬ್ಲೆಟ್ ಅದ ಕೊಡ್ರಿ ಅಂದೆ
ಹಾ ಅದೇ ಕೊಡ್ತೇನ್ರಿ ಕೊಡ್ತೇನ್ರಿ ಹ್ಮ್ ಮತ್ತೆ ಮತ್ತೆ ಏನ್ ಮಾಡಿ ಬಂದೇರಿ ಇವತ್ತು ಡ್ಯೂಟಿ ನಿಮ್ಮದು
ಏನಿಲ್ಲ ಅದೇ ಹೋಗಿದ್ದಾರೆ ಬೆಳಿಗ್ಗೆ ಮತ್ತ ಸರ್ ಏನು ವರ್ಕ್ ಇರ್ಲಿಲ್ಲ ಮತ್ತ ಅವರು ನಮ್ಗೆ ನ್ ಅಷ್ಟು ಕಾಲ್ ಮಾಡ್ಲಿಲ್ಲ
ಹಾ ರೀ
ಆ ಬಂದುಬಿಟ್ಟ
ಹೌದ್ರಿ
ಹ್ಮ್
ಹ್ಮ್್ಮ್ ಹ್ಮ್ ಹ್ಮ್ ಹ್ಮ ಮತ್ತೆ ಎಲ್ಲಿ ಆರಾ ನಿಮ್ಮ ಫ್ರೆಂಡ್
ನಮ ಫ್ರೆಂಡ್ ಇನ್ನೊಬ್ಬರು ಫ್ರೆಂಡ್ರರಿೀ ಅವ್ರದು
ಹ್ಮ್ ಹ್ಮ್ ಹ್ಮ್
ಕೂಡ ಮಾತಾಡಕ್ ಬದ್ದ್ಯಾಡತ್ತರರಿ ಅವ್ರ
ಹಬ ದೂರ್ ಜೋತೆ ರೀ
ಹ್ಮ
ಹ್ಮ್ ಹ್ಮ್ ಹಾ ಮತ್ತತ್ ಹೇಳ್ರಿ ನೀವ ಹೇಳ್ಬೇಕು ಸಮಾಚಾರ ಮತ್ತ
ನೀವೇನ್ ಮಾಡಿದ್ರಿ ಇವತ್ತಾ
ನಾವ ಏನಿಲ್ಲ ನೋಡ್ರಿ ಹೋಗಿವಿ ಹಾಸ್ಪಿಟ್ಲ್ಗೆ ಹೋಗಿವಿ ತೋರಿಸಿಕೊಂಡು ಬಂದಿವ ಹ್ಮ್
ರಿ ನಾನ್ ಗಿಫ್ಟ್ ರ್ಯಾಪರ್ ತಂದೀಿನಿ ಏಷ್ಟ ಚಂದ ಅವ
ಎಲ್ಲಿ ತಂದ್ರೀ
ಅ ಕಿಲ ಅಂಗಡಿ ಇದು ಬುಕ್ ಬುಕ್ ಸ್ಟಾಲ್ ಅದಲ್ರರಿ ಪಕ್ಕದಲ್ಲಿ ಒಂದ ಇದ ಇತ್ರಿ ಶಾಪು ಅಲ್ಲಿ ಹೋಗಿದ್ದೇವ್ರಿ
ಹ್ಮ್
ಚಂದ ಅದ ಇಷ್ಟ ಆಯತ್ರಿ ನನ್ಗ ಕವರ್
ಅಂದ್ರೆ ಸುಮ್ ತಂದ್ರ ಏನ್ ಗಿಫ್ಟ್ ಪ್ಯಾಕ್ ಮಾಡ್ಲ ಮಾಡಿಲ್ಲ ಏನು ಗಿಫ್ಟ್ ಪ್ಯಾಕ್
ಏ ಮಾಡ್ಲಕತ್ತೀನ ರಿ ಈಗ ಫ್ರೆಂಡ್ಸ್ ಮತ್ತ ದೂರ ಆಕ್ತಾರ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಂತ ತಂದಿದ್ದರಿ ನಿಮಗೂೇಮ ಸೇಮ್ ಸರಿ ನಿಮ್ಗು ಐತಿ ಸ್ವರ್ಪ್ರೈಸ್ ಸ್ವಪ ಏನಂದ್ರೆ ಲೇಟಗ
ಏನು ರಿ
ಅಂದ್ರ ನಮ್ ತಂಗಿದಾರನಾರ ರೀ ಮನ್ಯಾಗ್ದಾರ
ಹಾ ಹಾ ರೀ
ಏನಂದ್ರೆ ಸ್ವಲ್ಪ ಲೇಟ್ ಆಗಿ ಕೊಡ್ತವ್ರಿ ಅವ್ರಿ
ಹೌದೇನ್ರಿ ಅವ್ರಗ ಏನ್ ಕೊಡ್ತೀರಿ
ಅವ್ರಿಗೆ
ಹಲೋ
ಗೋಬರ್ ಕೊಡ್ಬೇಕ ಅನ್ಕೊಂಡೀ್ರ
ಏನ್ರಿ
ಏನ್ ಕೊಡ್ಬೇಕು ಅಂತ ಮಾಡಿರಿ
ಸರಿ ಹಳ್ಳಿದಾಗ ಎಮ್ಮೆ ತರ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಅದನ್ನ ಎತ್ಕೊಂಬಂದು್ ಒಣಗಸಿ ಚೆಂದ್ ಕೊಡ್ಬೇಕಂತ ಅನ್ಕೊಂಡಿರಿ
ಹೌದ್ರಿ ನೀವಏನ ಅದ ಹರ್ಬಲ್ ಶಾಂಬೂುದ್ ಕೇತೇನ ಅನ್ರಿ ಕೇಳಿದ್ರಿ
ಇಲ್ಲ ನೋಡ್ರಿ ಕ್ಷಮಸ್ರಿ ಕೇಳಿಲ್ರಿ
ಕ ಒಂದು ಬಕ್ರಂಂಗ ಜಾರ
ಕೇಳ್ತನ್ಿೀ ಮರ್ತೊಲ ಆಗತ್ತದ್ರ ಏನ್ ಮಾಡದ್ ಬಾಳ ಮರಿಲಗತ್ತೀಿನಿ ನೆನ್ಪಿಲ ಕೇಳ್ತನ್ಂತವ ಇವತ್ ಬಂದಿಲ್ರರಿ ಶಾಂತಾ ಹೆಂಗೋ ನನ್ಗ ನಾಳೆ ಒಂದೇ ದಿನ ಇದ್ರೀ ಹಾಸ್ಪಿಟ್ಲ್ಾಗ ನಾ್ದ ಮತ್ತೆ ಕಾಲೇಜ್ ಅದ ರೀ ನ ಮುಗಿತು ಒಂದ್ ತಿಂ್ಗಳು ಕಂಪ್ಲೀಟ್ ಇಲ್ಲಿ
ಅಲ್ಲಿ ಯಾವ ಸ್ಪಿಲ್ ಮುಗಿತತ ಅನ್್ರ ಕಂಪ್ಲೀಟಾ
ಮುಗತ್ ಮುಗೀತ್ ನಾಳೆ ಲಾಸ್ಟ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಬಾಳ ಮಿಸ್ ಮಾಡ್ಕೋದಾಗತ್ತೇನ್ರರಿ ಮೊದ್ಾದ್ರ ಎಷ್ಟ್ ಬೈಕ್ ಎಂತಿದ್ದೆ ನನ್ ವಲ್ ವ ಅಲ್ ಅನ್ಸ್ತಿತ್ರಿ ಮನ್ಸ ಹಾಸ್ಪಿಟಲ್
ಹ್ಮ್ ರೀ
ಇಲ್ಲಿ ಮಜಾ ಬರಾಗತ್ತದ ರೀ ಇವಾಗ ಇವಾಗ ಏನಾದ ಓ್ತೀನಿ ವರ್ಕ್ ಹೇಳ್ತಾರ ಆದ್ರೆ ಸರ್ ಗಳ ನ್ ಸ್ವಲ್ಪ ಸೈಲೆಂಟ್ ಅಂತ ಹೇಳಳ್ಿಂದ ಏನು ಹೇಳಂಗಿಲ್ಲ
ಹ್ಮ್
ಅ್ ಅಷ್ಟೇ ಅ್ ನಾರ್ಮಲ್ ಆಗಿ ವರ್ಕ್ ಇದ್ರೆ ಹೇಳ್ತಾರ ಅದಾದ್ಮಲೆ ಆರಾಮ್ಸಿ ಇರರು ನೀ ಅಂತ ಹೇಳಳ್ಿಡ್ತಾರ ಅವ್ರ ನಂಗಗೆ
ಹಾ ರೀ ಹೌದ್ರಿ ಅದೇ ರೀ ಮತ್ತೆ ಇಲ್ಲಿ ಸ್ಣತ್ತ ಡಾಕ್ಟರ್ ಎಲ್ಲ ಕತಾರೀ ಅವ್ರ
ಹ್ಮ್ ಏನಂತರಿ
ಪ್ರಾಕ್ಟೀಗಿ ನಂಬಲ್ಲಿಿ ಅಂತ ಅವ್ರ ಮಗ ಅಲಿ ಇದಕ್ಕ ಹೋಗೇನ ಅಂತ
ಹ್ಮ್
ಅನ್ವಾಡ್ ಅನ್ವಾಡ ಏ ಯಾವ್ದ ಅಂದ್ರೀ ಅಲ್ಲಿ
ಹ್ಮ್
ಹ್ಮ್ ಅಲ್ಲಿಗ್ ಹೋಗ್ಯಾರ ಅಂತವ್ರು ಮತ್ತ ಇಬ್ರು ಹಸ್ಬೆಂಡ್ ವೈಫ್ ಮತ್ತೆ ಬಿ ವ್ಯಾಸ ಎಲ್ಲಾ ಹಾಗಾಗಿ ಇಲ್ಲಿ ಪ್ಯಾಕೇಜಿಂಗ್ ಕಡಿಮೆ ಅದಾ
ಹ್ಮ್
ಅಲ್ಲಿ ಪ್ಯಾಕೇಜಿಂಗ್ ಜಾಸ್ತಿ ತ ಹೋಗ್ಯಾರ ಅಂತ ಅದ ಪ್ರಕ್ಟ ಹ ಪ್ರಕ್ಟ ಟ್ಟಿಸಿ ಹಿಂಗಿ ಅಲ್ಲಿದ್ರ ನಿಮ್ದು ಮೆಡಿಕಲ್ ನ ಆಗ್ತದ ಪ್ರಾಕ್ಟೀಸ್ನ್ ಆದಂಗ ಆತದ ಕಂಟಿನ್ಯೂ ಇಲ್ಲೇ ಮಾಡ್ಕ್ ಬಾ ಅಂತ ಅವರು ಅಂದಾರ
ಯಾರಗ್ರಿ
ನಮ್ಮಗೆರ ನನಗ್ಣೆನಗರಿ
ಹ್ಮ್
ನಮ ಓನ್ ಮೆಡಿಕಲ್ ಆಗ್ಬೇಕಂತಾರೀ ಅವ್ರ
ನಮದು
ಹಾ ರೀ
ಹ್ಮ್ ಹ್ಮ್
ಅದೇ ನಾನು ನೆಕ್ಸ್ಟ್ ಅದೇ ಅನ್ಕೊಂಡಿನ್ರೀ ಪ್ರಾಕ್ಟೀಸ್ ಮಾಡ್ಬೇಕ ಅಂತಾನೇ ಅನ್ಕೊಂಡನ್ರರಿ
ಹ್ಮ್ ಹಾ
ಹ್ಮ್ ಯಾಕಂದ್ರ ಪ್ರಾಕ್ಟೀಸ್ ನೋಡ್ರ ನಮ್ಗ ಎಮ್ ಡಿ ಮಾಡ್ಬಹುದು ಎಮ್ ಡಿ ಮಾಡ್ಬೇಕು ಅ ಮಂದ್ರ ಅದ ತುಂಬ ಓದ್ಬೇಕಕ್್ರೀ ಮತ್ತ ಗೌರ್ಮೆಂಟ್ ಸೀಟೇ ಸಿಗ್ಬೇಕು
ಹೌದೌದೌದು
ಹ್ಮ್ ಆಮೇಲೆ ಮತ್ತೆ ಇನ್ನೊಂದ ನ ಮೂರು ವರ್ಷ ಆಗ್ಯಾದ್ರಿ ಅದು
ಹಾ ರೀ
ಆಮೇಲೆಗ ಎಮರ್ಜೆನ್ಸಿ ಮೆಡಿಸನ್ ಒಂದ್ ಮಾಡ್ಬೇಕ್ರಿ
ಹ್ಮ್
ಎಮರ್ಜೆನ್ಸಿ ಮೆಡಿಸನ್ ಹಾ ಅದು ಕೂಡ ಸ್ವಲ್ಪ ಅಹ ಬೆಂಗ್ಗಳೂರಲ್ಲಿ ಹೈದ್ರಾಬಾದ್ ಹಂಗದಾವ
ಹ್ಮ್ ಹ್ಮ್ ಹ್ಮ್
ಬೆಂಳೂರು ಅರದ್ರೆ ಮೂರ್ ತಿಂಗಳು ಹೋಗ್ಬೇಕು ಉಳಕಿದೆಲ್ಲ
ಆನ್ಲೈನ್ ಅಲ್ಲಿ ಮುಗಸ್ಕೊಂಡು ಆಮಲೆ ಎಮರ್ಜೆನ್ಸಿ ಮ ಮುಗಸ್ಕೊಂಡ್ ಹೋದ್ರಿ ಅದೇ ನೋಡ್ಬೇಕು ಆದ್ರೆ ಬೆಂಗ್ಳೂರ್ರೀ ಬೆಂಗ್ಳೂರ್ದಾಗ ಒಂದ್ ಮೂರ್ ತಿಂಗಳು ಇದ್ ಮುಗಸ್ಕೊಂಡು ಅದಾದ್ಮೇಲೆ ಒ ಪೂರ ಒಂದ್ ಇಯರ್ ಬರೋ ಆನ್ಲೈನ್ದಾಗ ಮಾಡ್ಕೊತೀನಿ ಅವಂಗೋಡಂಬ ಪ್ರಕ್ಟಿಸಸಿ
ಹೌದ್ರಿ ಅವರ ಅದ್ರಲ್ ಈಗ ಮತ್ತೆ ಮುಗ ಇಂಟರ್ನ್ಶಿಪ್ ಅ ಕಂಪ್ಲೀಟ್ ಆಗಿತ್ತ ಅಂದ್ರ ಮತ್ತ ಇಲ್ಲಿ ನ ಬೆಲಕ್ ಪ್ರಾಕ್ಟೀಸ್ ಮಾಡ್ಕೋದ ಹಂಗೆ ನಿಮ್ದೇ ಆಗ್ತದ ಅಂತ ಹೇಳ ಬರ್ತಾರೆ ಹಿಂಗ
ಯಾವ ಹಾಸ್ಪಿಟಲ್ ಇವಾಗ ಅವ್ರರು ನಡ್ಸ್ಲಾಗತ್ತಾರಲ್ಲಿ ಕ್ಲಿನಿಕ್ ಆದ್ರೆ
ಹಾ ಅದೇ ಹ್ಮ್ ಹೆಲೋ
ಹಾ ಹಲೋ
ಹ ಹೇಳ
ಮಾಡಮ್ ಮಾಡಮೀ
ನೋಡನ್ರಿ
ಹ್ಮ್ ಮಡಮ್
ಕಂಪ್ಲೀಟ್ ಆದ್ಮಲ್ಲ ಮಾತಾಡ್ತೀನಿ ಅಂತ ಅಂದ್ರಿ
ಹ್ಮ್
ನಡಮ ವಿನಾಯಕಂದ ಅಂದ ಇಂಟರ್ನ್ಶಿಪ್ ಏನ ಒನ್ ಇಯರ್ ಅದು ಕಂಪ್ಲೀಟ್
ಹ್ಮ್ ಹೌದೌದ
ಹ್ಮ್ ಅದೇ ಅಷ್ಟೊತ್ತಿಗೆ ನೋಡಮ್ಮ ಏನಾಗತ್ತೇನ್ರಿ
ಹ್ಮ್ ಯಕೆ ಮಾರಿ ನಿನ್ ಫ್ರೆಂಡ್ ಬಿ ತಂದಾರ ಹೆ ಗಿಫ್ಟ್ ಆಪರ್ ಗಿಫ್ಟ್ ಆಪರ್ ಎಂಡಗಿ ತಂದಾರಿ
ನಿಮ್ ಫ್ರಂಡ್ಬಿ ತಂದಾರ ಏನ್ರೀ ಗಿಫ್ಟ್ ಹ್ಯಾಂ ಬರಂದೆ
ಹ್ಮ ನಾನೇ ಒಂದ್ ಹ ಹ್ಮ ಶಾಂತಾ
ಹ್ಮ್
ನನ್ ಫ್ರೆಂಡ್ ಶಾಂತ ಪ್ರಿಯ ದರ್ಶಿನಿ ನಮ ಪ್ರಿಯಾ ಮೂವಗಂತ ಅಂದರೆ
ಹ್ಮ್
ಅಹ ನನ್ಗ ಒಂದ್ ಹೆಲ್ಪ್ ಬೇಕಾಗಿತ್ರಿ
ಏನ್ರರಿ
ಇದು ಅಷ್ಟು ಮಂದಿಗೆ ನಂ ಗಿಫ್ಟ್ ಹಂಪರ್ ಮಾಡಕ್ ಆಂಗಿಲ್ಲ ಆಯ್ತ್ರಿ ಸುಮ್ ನ ತಗೊಂಡ್ ಬಂದಿನಿ ಹೆಂಗ ಕಾಣಸ್ತನ್ ಗೊತ್ತಿಲ್ರಿ
ಹ್ಮ್ ಹ್ಮ್
ಯಾರ ಆಗ್ತದ ಅವ್ರ ಅವ್ರಗ್ ಮಾಡ್ತ ನಾನು
ಹಾ ರೀ
ಯಾಕಂದ್ರೆ ನೆಕ್ಸ್ಟ್ ಪ್ರಿಯನ್ ಬರ್ಡೆ ನನ್ ನನ್ಗೆ ನೆಕ್ಸ್ಟ್ ಗ್ರಾಜುಯೇಷನ್ ಡೇ ಅದ ಗ್ರಾಜುಯೇಷನ್ ಡೇ ನ್ ಮುಂಚೆ ಪ್ರಿಯಾಗ ಏನಾದಾರೂ ಕೊಡ್ಬೇಕು ಹ್ಮ್ ಅದಕ್ಕಿಂತ ಮುಂಚೆ ಸ್ವ ಸೆಪ್ಟೆಂಬರ್ ಅಲ್ಲಿ ಶಾಂತನ್ ಬರ್ಡೇ ಅದಾರಿೀ
ಹೌದೀ ಒಂದ್ ನಿಮಿಷ ನೀಂದ್ರ ಬೇರೆ ಪಾ ಬರ್ಲಕ್ತದ ಜಸ್ತಿ ಇ್ರ್ರ ಒನ್ ಮಿನಿಟ್ ರೀ ಒನ್ ಮಿನಿಟ್ ಗಟ